ಹಲೋ ನಮ ನಮಸ್ಕಾರ್ರೀ ಊಟ ಗೀಟ ಆಯ್ತರಿ ಮಲ್ಲಿಕಾರ್ಜುನ ಅವ್ರ
ಹ್ಮ ಆಯ್ತು ನೋಡ್ರಿ ಕಿರಣ್ ನಿಮ್ದ ನಿಮ್ದು
ನಮ್ದು ಜಸ್ಷ್ಟಟ್ ಆಯ್ತ್ರಿ ಊಟ ಏನ್ ಮಾಡಿದ್ರಿ ನೀವು
ನಾವು ಇವತ್ತು ನಾವು ಹಾಸ್ಟೆಲ್ ಅಲ್ಲಿ ಇರೋದು ಇಲ್ಲ ಬಳ್ಳಾರಿಯಲ್ಲಿ ಲ್ಲಿ ನಮ್ದು ಇವತ್ ಶೆಡ್ಯೂಲ್ ಪ್ರಕಾರ ಒಂದ್ ಮೊಟ್ಟೆ ಚಪಾತಿ ಆಲೂಗಡ್ಡೆ ಪಲ್ಯ ಅನ್ನ ರೈಸ ಆ ಬೇಳೆ
ಹಾ ಹೆಗ್ಗೆ ಎಲ್ಲ ಹೆಲ್ತಿ ಒಳ್ಳೇದಲ್ರರಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಹೆಗ್
ಹೌದು ಇಲ್ಲೆಲ್ಲ ಡೈಲಿ ಮುಂಜೆ ಮಾರ್ನಿಂಗು ಸಂಜೆ ಎರಡು ಅಪ್ಪತ್ ಕೊಡ್ತಾರೆ ಇದು ನಾವು ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಇರೋದು
ಹಾ ಗೌರ್ಮೆಂಟ್ ಹಾಸ್ಪಿಟಲ್ಾ ನಿಮ್ದ ಹಾ ಬ ಬಿಸಿ ಎ್ ಅದೇ ಅಲ್ರಿೀ ಗೋರ್ಮೆಂಟ್ ಹಾಸ್ಪೆಲ್ ಅನ್ನ ಬಿ ಸಿ ಮೀ ಹಾ ಹಾ ಹ್ಮ್ ಹ್ಮ್ ಮೊನ್ನೆ ನಾವ ನಾವವು ಇದ ರೊಟ್ಟಿ ಊಟ ಮಾಡಿದ್ರೀ ರೊಟ್ಟಿ ಎರಡ್ ತರ ಪಲ್ಯ ಹೆಸರು ಕಾಳು ಮಡಿಕೆ ಕಾಳ್ದ
ಮನೆಯಲ್ಲೇ ಮಾಡಿದ್ರೆ ಏನೋ ಹೊರಗಡೆಲ್ಲ
ಏ ಇಲ್ರಿ ನಾವವು ಇಲ್ಲಿ ಮೆಸ್ ಮಾಡಿದ್ದೇವೆ ಮೆಸಲ್ಲ ಊಟ ಮಾಡ್ತೇವೆ ಹ ಮನೆಯಲ್ಲೆಲ್ಲ ಮೆಸ್ ಚಾರ್ಜ್ ಎರಡ್ ಸಾವಿರದ ಇನ್ನೂರು ಅಂದ್ರೆ ಎರಡ್ ಹೊತ್ತು ಊಟ ಕೊಡ್ತಾರೀ ಯಾವ ಯಾವ ಅಂದ್ರ ಮಧ್ಯಾಹ್ನ ರಾತ್ರಿ ಂದ್ರ ಬೆಳಗಿನಷ್ಟು ನಾವು ಹೊರ ಮಾಡ್ಕ ಹೋಗತೇವಿ
ಅಂದ್ರೆ ಅದ್ ಹೆಂಗ ನೀವು ಊಟ ಮಾಡ್ದಾಗ ಅಷ್ಟಕ್ಕೆ
ಹಾ ಸೈನಾ ಹಂಗೆ ಹಂಗೆ ಊಟ ಮಾಡೋ್ ನಾವ್ ಯಾವಾಗಸ್ ಊಟ ಮಾಡ್ತ ಹಾಗಷ್ಟು ಸೈನ್ ಹಾಕ್ಬಬೇಕ್ರೀ ಅಂದ್ರೆ ಈಗ ತರ್ಟಿ ಡೇಸ್ ಒಂದ ದೇಸ ಎಕ್ಸ್ಟ್ರಾ ಕೊಡ್ತಾರ
ನೀವು್ ಸೈನ್ ಮಾಡಿಲ್ಲ ಅಂದ್ರೆ ಏನ ಅಗತ್ಥದೇ
ಹಾ ಹತ್ತ ಹತ್ತ ಡೇಸ್ ಎಕ್ಸ್ಟ್ರಾ ಕೊ ಫಾರ್ಟಿ ಡೇಸ್ನ ಫಿಫ್ಟಿ ಸಿಕ್ಸ್ ಊಟ ಇರ್ತಾವ್ರ ಐವತ್ತಾರು ಊಟ
ನಿಮಗೆ ನೀವ ಆಲಡ ಸಹಿತಾಗ ಏನ್ ಮಾಡ್ತರಾ
ಹಾಲಿಡೇಸ್ ಮನೆ ತ್ರಿ ಟ್ರಿಪ್ಗೆ ಹೋದ್ರಿ ಮಸ್ತ್ ಎಂಜಾಯ್ಮೆಂಟ್ ಆಯತತ್ ನೋಡ್ರಿ ಈ ಕಡೆ ಎಷ್ಟ ಎಷ್ಟ ಬೈಕ್ ಎಲ್ಲ ಇಲ್ಲಿ ನಮ್ ಫ್ರೆಂಡ್ಸ್ ಇದ್ರರು ಎಷ್ಟಾಗ ಜನ ನಾಲ್ಕೈ್ ಜನ ಇದ್ರರಿ ಎರಡು ಬೈಕ್ ತಂದಿದ್ರಿ ಎನ್ ಎಸ್ ಟು ಹಂಡ್ರೆಡ್ ಎರಡು ಬೈಕ್ ತಂದಿದ್ರೆ
ಬೈಕ್ಅಲ್ ಹೋದ್ರ
ಹ ಬೈಕ್ಲ್ಲಿ ಈಗ ಕಾರ್ ಆಗ ಹೋಗಕ್ಕಿಂತ ಬೈಕ್ ನಲ್ಲಿ ಫುಲ್ ಮಜಾ ಬರುತ್ತ ರ ಅಂದ್ರೆ ಅಂದ್ ಸೇಫ್ಟಿ ಆಗ ಹೋಗ್ಬೇಕಕ್್ರೆ ಒಂದ್ ಲಿಮಿಟ್ ಕ್ರಾಸ್ ಮಾಡೆಲ್ಲ ಬೈಕ್ ಸಿಕ್ತಂದ ಹಂಡ್ರೆಡ್ ಕ್ರಾಸ್ ಮಾಡ್ಕಂಡ ಹದ ಹಂಗ ಹೋಗಬಾರ್ದ ಒಂದ್ ಲಿಮಿಟ್ ಏನ ಸೆವೆಂಟಿ ಏ್ಟಿ
ಅದು ಡಿಫ್ರೆನ್ಸ್ ಹೇಳ್ತರಾ ನನಗೆ ಯಾವ ಕಾರ್ ನಲ್ಲಿ ಹೋದ್ರೆ ಹೆಂಗಿರುತ್ತೆ ಮಜಾ ಮತ್ತೆ ಬೈಕ್ ಅಲ್ಲಿ ಹೋದ್ರೆ ಹೆಂಗಿರುತ್ತೆ
ಈಗ ಈಗ ನೋಡ್ರಿ ಈಗ ಅದೇ ಕಾರಲ್ಲ ತ್ತ ಅಂದ್ರೆ ಈ ಕಾರಾರ್ ಎಲ್ಲಿ ಹ್ತಂದ್ರೆ ಹೆಂಗ್ರೀ ವದರ್ ನೀವು ಇದು ಮಾಡೋದ ಆಗೋದಿಲ್ಲ ಈಗ ಅದೇ ಬೈಕ್ ನಲ್ಲಿ ಹ್ತಂದ್ರೆ ಹ ಬಡ್ಗಲ್ಲ ಈಗೇನ್ರೀ ಎಲ್ಲಾ ಎ ಸಿ ಬಂದ್ಬಟ್ಟ ಎಲ್ಲಾ ಗ್ಲಾಸ್ರ್ಸ್ ರ ಸುಮ್ ಹೋಗ್ ಬಿಡ್ತಾರ ಹಂಗಗೆಲ್ಲ ಇದು ಬೈಕ್ನಲ್ಲ ತಂದ್ರ ಹಾ ನಾವೇ ಡ್ರೈವ್ ಮಾಡ್ತಿರ್ತೇವಿ
ಹ್ಮ ಗಾಳಿ ತಣ್ಣನ್ ಗಾಳಿ ಕುಡ್ಕಂತ
ಹಾ
ಎಲ್ಲಿಗೆ ಹೋಗಿದ್ರಿ ನೀವು
ನಾವು ಇಲ್ಲಿ ಶಾಪುರ್ ಹತ್ರ ಇ ಬರ್ತರಿ ಒಂದು ದಬ್ದಬಿ ಫಾಲ್ಸ್ ಅಂತ ಅಲ್ಲಿ ದಬ್ದ ದಬ್ದಾಬಿ ಫಾಲ್ಸ್ ಅಂತಾರೀ ಮಸ್ತ್ ಆದುರೆ ಬಕ್ಕಿಂಗ್ ಮಾಡ್ಬೇಕಕ್ ಏನಿಲ್ಲ ಅಂದ್ರೂ ಒಂದು ಎಷ್ಟ ಒಂದಂದು ಎಷ್ಟ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಮೀಟ್ರ ಕೆಳಗಡೆ ಒ ಇಳಿಬೇಕ್ರೀ ಅದು ಫಾಲ್ಸ್ ಕಾಣತ್ರಿ ಮೇಾಲಿಂದನನೆ ಕೆಳಗ್ ಹೇಳುದ ನೋಡಕಫಲ್ ಮ್ಯಾಲಿಂದ ಕಣ ತಳಗಳಿ ನೋಡಿ ತೋಯ್ಕೊಂಡ ಬರಕ ಫುಲ್ ಮಜಾ ಇರ್ತ್ರಿ ಟ್ರಕ್ಕಿಂಗ್ ಅಂತೂ ಮಸ್ತ್ ಎಂಜಾಯ್ಮೆಂಟ್ ರೀ ಹೆಂಗಂದ್ರೆ ಈಗ ಏನ್ರೀ ಕಾ ಹ ಜಾರ್ತಾ ಇರ್ತವ ಟ್ರಕಿಂಗ ಅಂದ್ರೆ ಹಂಂಗ ಸುಮನೆ ಹಂಗ ಮಾಮೂಲಿ ರೋಡ್ ಇದಂಗಿರಲ್ರರಿ ಗ ಕಲ್ಲು ಕಲ್ಲು ಫುಲ್ಲು ಜಾರ್ತಾ ಇದವ್ರೀ ಎಲ್ಲಾ ಸ್ವೀಪರ್ಸ್ ಅಲ್ಲ ಹಾ ಅಡ್ವೆಂಚರ್ ರೀ ಕಾಲೆಲ್ಲ ಜಾಸ್ತಿ ಆದ್ರೂ ಫುಲ್ ಕರೆಕ್ಟ್ ಆಗಿ ಎಲ್ಲ ಕಾಲ ಇಟ್ಕಂತ ಹೋಗ್ಕ್ ಒಂದ್ ಸ್ವಲ್ಪ ಜಾರಿ ಆಐತ ಅಂದ್ರೆಳ ಬಿಡೋದು ಬಿದ್ದಿವವ್ರರಿ ಎರಡ್ ಮೂರ್ ಸಲ ಕೆಳಕಂದ್ರೀ ಹ ಬಿದಿರರಿ ಮತ್ತ ಇನ್ನೊಂದು ಟೆಂಪಲ್ಗ ಹೋಯ್ತ ಇದರಿ ಗೋಯಿಸಿದ್ದೇಶ್ವರ ಟೆಂಪಲ್ ಅಂತ ಇತ್ರಿ ಅಲ್ಲಿ ದಬ್ದಾ ಫಾಲ್ಸ್ ಇಂದ ಅಲ್ಲಿ ಅಲ್ಲಿಂದ ಒಂದಷ್ಟೊ ಒ ಹದ್ದು ಕಿಲೋಮೀಟರ್ ಇ ಅದು ಹೆಂಗಂದ್ರೆ ಹೆಂಗ ಈ ನೀರು ಮ್ಯಾಲಿಂದ ಜೋಗ ಜಲ್ಪತ ಅಂತ ನೀವು ಕೇಳಿರ್ಬೋದ್ರ ಮಗಿದಾಗ ನೀರ್ ಬೀಳುತ್ತ ಹಾ ಹಂಗ ಹಂಗೆ ನೀರ್ ಕಂಟಿನ್ಯೂ ಬೀಳ್ತಿರ್ತರಿ ತೆಳಗ ಅಂದ್ರೆ ನೀವು ಒಳಗ ಹೋಗಿದ್ದ ದೇವ್ರ ನೀವು ನೋಡ್ಬೇಕಂತ ಅಂದ್ರೆ ನೀವವು ಫುಲ್ ತೊಯ್ದ ತೋಯ್ಕ ಹಬಕ್ ಅಂದ್ರೆ ಅಷ್ಟ ಫುಲ್ ಬೀಳತಿ ವು ನೀವು ಕೆಳಗಡೆ ಫುಲ್ ತೊಯ್ದ ಮೇಲೆ ನೀವು ಒಳಗಡೆ ಹೋಗ್ತಿರ್ ದೇವಾಲಯ ಮೆ ಒಳಗ ಹಂಗೆ ಕಂಟಿನ್ಯೂ ದೀಪ ಹಂಗೆ ಉರಿಸಸ್ರ್ತಾರೆ
ಮತ್ತೆ ಅಲ್ಲೇ ಹೋಗಿದ್ರೆ ಏನ ಬೇರೆ
ಹ ಅಲ್ಲಿ ಮತ್ತೆ ಈ ಮ ಮತ್ತೆ ಆ ಕಡೆ ಈ ದೇವಸ್ಥಾನಗಳು ಒಂದ ಎರಡ ನೋಡಿದ್ರೆ ಆ ಕಡೆ ಒಂದು ಈ ಶಾಪೂರ್ ಕಡೆ ಅಶೋಕ ಎಲ್ಲಾ ಜಾಸ್ತಿ ಆಡಾರೀ ಅಲ್ಲೆಲ್ಲಾ ಅಲ್ಲಿ ಹೆಂಗಂದ್ರು ಹ ಅಶೋ ಕಡೆ ಅಷ್ಟೆ ಅಲ್ಲಿ ಹೆಂಗಂದ್ರೆ ಈಗ ಮೂರ್ತಿಗಳು ಎಲ್ಲ ನ್ ನೋ ಜಿಗ್ಗಿ ಕೆತ್ತನೆ ಮಾಡರಿ ಅಲ್ಲಿ
ಹಾ
ಅಲ್ಲಿ ಸಣ್ಣತ್ತ ಬಿಡಿದ ಹತ್ರರ ಒಂದು ಅಲ್ಲಿ ಎಲ್ಲ ಮೂರು ಹತ್ರಿಗಳು ಜಗ್ಗಿ ಸಿ
ಅಲ್ಲಿ ಸ್ಣಾರ್ತಿ ಬ್ರಿಡ್ಜ್ ಅಲ್ಲಿ ಶಾಸನ ಅಂತ ಇದೆ ನೋಡಿದ್ರ ಎಲ್ಲನ
ಹ ಅದೇ ಅದೇ ಅ ಶ್ವಾಸನ ಅಲ್ಲೇ ಎಲ್ಲ ಅವರು ಮೂರ್ತಿಗಳು ಎಲ್ಲಾ ಜೋಡ್ಸರಿ ಆಲ್ಮೋಸ್ಟ್ ಅಲ್ಲ ಎಲ್ಲಾ ಕುಡಿ ಚ ಕುಡಿ ಈಗ ಯಾವ್ದ ಈಗ ಈಗ ಅ ಅಶಕಂದ ಅವನು ಅವನವ ಜಗ್ಗಿ ಅದಾವಡ್ರಿ ಆಲ್ಮೋಸ್ಟ್ ಅಲ್ಲ ಅವನ ಇದು ಎಲ್ಲಾ ಇದು ಮಾಡಾರ್ರಿ ಹ ಈಗ ಸಿಕ್ಕಿರ್ತವ ಒಂದೊಂದು ಹ ಹ ಒಂದೊಂದು ಕಾಲ್ ಕಟ್ಟ ಕೆ ಒಂದೊಂದ್ ಕೈ ಕಟ್ಟ ಒಂದೊಂದ್ ಸಿಕ್ಕಲ್ೆ ಒಂದೊಂದಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸಿಕ್ಕವು ಅವನ್ ಎಲ್ಲ ಅವ ಲ್ಲಾ ತಂದ ತಂದು ಇಟ್ಟರ್ರಿ ಒಂತ ಒಂದ್ ಕಡೆ ಎಲ್ಲಾ ಇದ ಮಾಡ್ಯಾರ್ರಿ ಹಳೆ ಕಾಲದ್ದು ಇರಬೇಕು ಅಂತ ಒ ಇ ಇರ್ತ ನಾವು ಹೋಗಿದ್ವ ಎಲ್ಲ ನೋಡಕ್ ಎಂಜಾಯ್ಮೆಂಟ್ ನೇಚರ್ ಮಾತ್ರ ಮಸ್ತ್ ತ್ರಿ ನಾ ಹೋದಾಗ ಮಳಿ ಬರಕ್ ಚಿತ್ ರಿ ಅಲ್ಲಿ ದಬ್ದಾಬಿ ಫಾಲ್ಸ್ ಅಂದ ಅಲ್ರಿ ಹಾ ಹೋದಾಗ ಮೂಗವಿ ಫುಲ್ ತೋಯ ತೋಯಕಂದ ಹೋಗಿವವ್ರಿ ಬೈಕ್ನ ಬ್ರ ಫುಲ್ ಎಂಜಾಯ್ಮೆಂಟ್ ಇತ್ರಿ ಅಲ್ಲಿ ಹಾ ಓಡ್ಸಿದೆ ಓಡಿಸಲೇಬೇಕೇಕ್ರೀ ಫುಲ್ ಎಂಜಾಯ್ಮೆಂಟ್ ಇರುತ್ತೆವ ಅದ್ರಗಡೆ ಈಗಮ್ಮ ಈ ಕಾರ್ನ್ಗಾದ್ರೆ ಸುಮ್ಮ್ ಕುಂತಿರ್ತದೆ ಇದು ಬೈಕ್ಗಂದ್ರೆ ಅದ ಬೇರೆ ಎನ್ ಎಸ್ ಟು ಹಂಡ್ರೆಡ್ ಗಾಡಿ ಇತ್ತ ಅಂದ ಎರಡನ್ನು ಕೂಡಲ ಫುಲ್ ಮಜಾ ಇರುತ್ತೆಫಸ್ ಫುಲ್ ಮೋಸ್ನ ಹಂಡ್ರೆಡ್ ಮೇಲೆ ಹೋಗಿದ್ರರಿ ಆಮ್ಯಕ್ ಆಂಡ್ರಡ ಆಮ್ಯಕ್ ಸೇಫ್ಟಿ ಆಗಿ ಇರ್ಬೇಕಲ್ರರಿ ನಾವವು ಕೂಡ
ಹೌದೌದು
ಒಟ್ಟು ನೇಚರ್ ಮಸ್ತ್ ಮಸ್ತ್ ಎಂಜಾಯ್ ಮಾಡಂ ಎಲ್ಲಿ ನೀವ್ ಎಲ್ಲಿಗಾರು ಹೋಗಕ್ಂದ್ರ ಕೂಡ ಬೈಕನಲ್ಲ ಹೋಗ್ರಿ ಎಂಜಾಯ್ ಮಾಡ ಹಾ ಒಟ್ಟು ಸೇಫ್ಟಿ ನೋಡ್ಕೋಬೇಕ್ರೀ ಇವಾಗ ಮಾನ್ಸೂನ್ ರೀಸನ್ ಐತ್ ನೋಡ್ರಿ ವದರ್ ಎಲ್ಲ ಕೋಡ್ ಐತಿ ಈ ಕಡೆ ಮಂಗಗಳೂರ್ ಸೈಡ್ ಮುಳ್ಳಂಗಿರಿ ಆ ಕಡೆ ಕಳಸಾ ಶಂಗ ಹಂಗರಿ ಅಲ್ಲಿ ಹೋಗ್ರಿ ಮಸ್ತ್ ಇರುತ್ತೆ ಅಲ್ಲ ನೇಚರ್ ಇ ನೋಡಕಕ್ ಫುಲ್ ಅಂದ್ರೆ ಹ ನಾವು ನೆಕ್ಸ್ಟ್ ಇದು ಇದು ಈ ಮಂತ್ ಎಂಡ್ ಪ್ಲಾನ್ ಮಾಡಿದ್ರಿ ಆ ಕಡೆ ಸೈಡ್ ಹೋಗ್ಬೇಕಕ್ ಅಂತ ಬ ಅದೇ ಮಂಗಗಳೂರು ಸೈಡ್ ಹ್ಮ ಚಿ ಚಿಕ್ಕಮಂಗಗಳೂರು ಮುಳ್ಳಂಗಿರಿ ಮುಳ್ಳಂಗಿರಿ ಇಲ್ಲೂ ಅಲ್ಲಿ ಅಲ್ಲಿ ಮುಳ್ಳಂಗಿರಿ ಅದ್ನ ಟ್ರೆಕ್ಕಿಂಗ್ ಮಾಡಕಂತ ಇದೀವ್ರಿ ಮತ್ತೆ ಶೃಂಗೇರಿಯಲ್ಲಿ ಹ ಶೃಂಗೇರಿ ಧರ್ಮಸ್ಥಳ ಉಡುಪಿ ಮಲ್ಪೆ ಬೀಚ್ ರೀ ಮತ್ತ ಮುರುಡೇಶ್ವರ ಧರ್ಮಸ್ಥಳ ಅಲ್ಲೆಲ್ಲಾ ಹೋಗಕ್ ಪ್ಲಾನ್ ಹಾಕವ್ರಿ ಹೋಗ್ಬಕ್ ಇವಾಗ ಏನ್ ಎಂಜಾಯ್ಮೆಟ್ ಅಡಟ್ಟೇಜ ಇದಾಗ ಎಂಜ್ ಮಾಡಿ ಎಷ್ಟ ಇರುತ್ತ ಅಷ್ಟ ಎಂಜಾಯ್ ಮಾಡಿ ಕೈ ಬಿಟ್ಟ ಹುಡಕ್ರೆ ಮತ್ತೆ ಸಿಗಲ್ರಿ ಲೈಫ್ ಮತ್ತೆ ಫ್ರೆಂಡ್ಸ್
ಹ್ಮ್ ಹೌದ್ ಅದೇನ್ ನಿಜ ಈಗ ಅಡಲ್ಟ್ ಏಜ್ ಅದ್ರಲ್ಲಿ ಎಲ್ಲಾ ಹುಡುಗರ
ಹಾ ರೀ ಒಟ್ಟೆ ಎಂಜಾಯ್ ಎಂಜಾಯ್ ಮಾಡ್ಬೇಕಕ್ ಮತ್ತೆ ಯಾವಾಗ ಆಲ್ಡೆ ಸಿಗಲ್ತ ಈಗ ಮತ್ತೆ ಐಯರ್ ಐಯರ್ಸ್ ಕೋರ್ಸ ಸಿಗೋದ ಅನಕ ಅಲ್ಲಿದ್ದ ಓದಿದ್ವಿ ವರ್ಕ್ ಚಕ್ಕ ಜಗಿ ಅದ ಹೊದ್ವಿ ಅಸೆಮೆಂಟ್ ಬರ್ದ್ವಿ ಎಲ್ಲಾ ಅಲ್ಲಿಗೆ ಅಲ್ಲಿಗೆ ಆಗತ್ರಿ
ಹೌದು
ನೀವ ಏನ್ ಮಾಡ್ತಾ ಇದೀರಿ ನೀವು ಕೆ ಪಿ ಎಸ್ ಸಿ ಬಗ್ಗೆ ಏನಾರರು ಇನ್ಫಾರ್ಮೇಶನ್ ಏನಾರರು ಗೊತ್ತ
ಹೌದು ನಾವು ಕೆಪಿ ಸಿ ಓದ್ತಾ ಇದ್ದೀವಿ
ಹೌದೇನ್ರಿ
ಅದಕ್ ಕೆ ಪಿ ಎಸ್ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸಸ ಅನ್ ಕಮಿಷನ್ ಅಂತ ಅದರಲ್ಲಿ ಒಂದೊಂದ್ ರೀತಿಯಾಗಿ ಪೋಸ್ಟ್ ಗಳು ಇರ್ತವೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ
ಹ ಅದ್ರ ಮೇಲೆ ಸ್ಯಾಲ್ರಿ ಡಿಪೆಂಡೆಂಟ್ ಆಗುತ್ತೆ ಅಂದ್ರೀ ಎ ಗ್ರೇಡ್ಗೆ ಇಷ್ಟು ಬಿ ಗ್ರೇಡಿಗ ಇಷ್ಟು ಅಂತ ಏನಾರ
ಹೌದು ವಿ ಗ್ರೇಡ್ಗೆ ಐ ಅಷ್ಟ ಸ್ಯಾಲ್ರಿ ಕೊಡ್ತಾರೆ ಬಿ ಗ್ರೇಡ್ಗೆ ಹಂಗೆ ಸಿ ಗ್ರೇಡ್ಗೆ ಕಡಿಮೆ ಕೊಡ್ತಾರೆ
ಓಹೋ ಅದ್ರ ಮೇಲೆ ಗೊತ್ತಾಗತ್ತೆ ಅದೇನು ಎಕ್ಸಾಮ್ ಏನ್ ಬೇರೆ ಬೇರೆ ಇರ್ತವ ಏನ ಹೇಗ್ ರೆಡಿ ಬೇರೆ ಬೀಗ ರೆಡಿ ಬೇರೆ ಏನ್ ಎಲ್ಲರಿಗೂ ಒಂದು
ಅವು ಕೆಪಿ ಎಸ್ ಅವರು ಒಂದ್ ಪೋಸ್ಟ್ ಅಂತ ಇಷ್ಟು ಎ ಗ್ರೇಡ್ ಅಂತ ಇವು ಪೋಸ್ಟ್ ಗಳು ಕರಿತವಿ ಇ ಅದು ಪೋಸ್ಟ್ ಅಲ್ಲಿ ಹೇಳಿರ್ತಾರೆ ಇದೇ ಗ್ರೇಡಿ ಬರುತ್ತ ಪೋಸ್ಟ್ ಅಂತ ಅವರು ಗ್ರೇಡ್ ಅಂತ ಕರಲ್ಲ ಪೋಸ್ಟ್ ಎಂತ ಕರಿತ ಇತಾರ
ಹೌದೇನ್ರರಿ
ನೀ ಎಕ್ಸಾಮ್ ಬರ್ದು ಪಾಸ್ ಆದಿ ಅಂದ್ರೆನ್ ತೆಗೆದಿರೋ ಮಾರ್ಕ್ಸ್ ರ್ಯಾಂಕ್ ನೋಡಿ ನಿನ್ ಆ ಗ್ರೇಡಿ ಕೊಡ್ತದೆ ಫಸ್ಟ್ ಗ್ರೇಡ ಒಂದು ತಹಸೀಲ್ದಾರ್ ಇರ್ತಾರೆ ಆಮೇಲೆ ಅಸಿಸ್ಟೆಂಟ್ ಕಮಿಷ್ನರ್ ಆಫ್ ಪೊಲೀಸ್ ಇರ್ತಾನೆ
ಹಾ ಹಾ
ಡೆಪ್ಟಿ ಸೋಪರ್ ಡೆಂಟ್ ಆಫ ಪೊಲೀಸ್
ಹ ಇವಕ್ಕೆಲ್ಲ ಏನು ಜಾಸ್ತಿಯ ಎದ್ರ ಬಗ್ಗೆ ಇಷ್ಟ ಸ್ಟಡಿ ಮಾಡಕ್ರೀ ಇವ್ಕ್ಕೆಲ್ಲ ಆಗ್ಬೇಕಕ್ ಅಂತ ಅಂತ ಅಂದ್ರೆ
ಇಕ್ಕೆಲ್ಲ ಅವಕ್ ವಿಧ ವಿಧ ಸಬ್ಜೆಕ್ಟ್ಸ್ ಇರ್ತಾವ ಏಳ ಸಬ್ಜೆಕ್ಟ್ ಇರ್ತಾವ ಇದ್ರಲ್ಲಿ ಹಾ ಒಂದು ಪೊಲಿಟಿಕಲ್ ಸೈನ್ಸ್ ಅಂತ ಇನ್ನ ಒಂದು ಜನರಲ್ ಸೈನ್ಸ್
ಅಂದ್ರೆ ಸೋಷಲ್ ಸೈನ್ಸ್ ಜಗ್ಗಿ ತಿಳ್ಕೊಬಕ್ ಏನ್ರಿ ಇದ್ರಕ ಇದು ಮಾಡ್ಬೇಕಂತಂದ್ರ
ಸೋಷಿಯಲ್ ಸೈನ್ಸ್ ಇರಬೇಕು ಹಿಸ್ಟ್ರಿ ಇರ್ಬೇಕು ಹೌದು ಸಿಕ್ಸ್ ಟ ಹನ್ನೆರಡನೇ ಕ್ಲಾಸ್ ಓದ್ಲೇಬೇಕು
ಫಸ್ಟ್ ಬೇಸಿಕ್ ಓದ್ಬೇಕೇನ್ರಿ ಹಂಗಂದ್ರ
ಫಸ್ಟ್ ಬೇಸಿಕ್ ಎಲ್ಲ ಕರ್ನಾಟಕ ಗರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಟೆಕ್ಸ್ಟ್ ಬುಕ್ ಓದಬೇಕು
ಹ ಹೌದೇನ್ರೀ
ಎಲ್ಲಾ ನೋಟ್ಸ್ ಗಿಟ್ಸ್ ಮಾಡಿ ಆಮೇಲೆ ಚಾರ್ಟ್ಸ್ ಡಯಾಗ್ರಾಮ್ಸ್ ಜಿಯೋಗ್ರಾಪಿ ಆ ಅಂತ ಭೂಗೋಳ ಶಾಸ್ತ್ರ ಅಂತ ಬಂದಾಗ ಅವೆಲ್ಲ
ಅಂದ್ರ ಸೋಷಲ್ ಸೈನ್ಸ್ ಬಗ್ಗೆ ಗ್ರಿಪ್ ಜಾಸ್ತಿ ಇರ್ಬೇಕ್ರೀ ನಮಗ್ ಫಸ್ಟ್ ಸಿಕ್ಸ್ತ್ ಟ್ವೆಲ್ತ್ ಇತ್ತ ಅಂದ್ರ ಮುಂದೆಂದ ಸ್ವಲ್ಪ ಇಜಿ ಆಗತ್ತೇನ್ರಿ
ಹೌದು ಅದೇನ್ ನಿಜ ಆಮೇಲೆ ಆಂತರ ಹಂಗೆ ಎ ಸಿ ಪಿ ಎಲ್ಲ ಬರ್ತವೆ ಒಂದೊಂದ್ ಪೋಸ್ಟ್ ಅಲ್ಲಿ
ಹಾ
ಎಸ್ ಐಇ ಸ ಸೂಪರ್ ಡೆಂಟ್ ಆಫ್ ಸಬ್ಇನ್ಸ್ಪೆಕ್ಟರ್
ಹಾ
ಇವೆಲ್ಲಾ ಪೋಸ್ಟ್ ಕರೀತಾರೆ ಇವು ಪೋಸ್ಟ್ ಬಂದು
ಮೊನ್ನೆ ಯಾವಾಗ್ ಬಿಟ್ಟಾರಂದ್ರಲ್ರರಿ ಯಾವ್ದಾವ್ ಪೋಸ್ಟ್ ಬಿಟ್ಟಾರಂತ ಸುದ್ದಿ ಬಂದಿತ್ತು
ಅದು ಪಿ ಸಿ ಗೆ ಅಂತ ಪೊಲೀಸ್ ಕಾನ್ಸ್ಟೇಬಲ್
ಹೌದೇನ್ರರಿ ಅದಕ್ಕೆ ಯಾವ್ ಬುಕ್ ಓದಿದ್ರ ಸ್ಟಡಿ ಚಲೋರೀಆ ಬುಕ್ಕಿಗೆ ಈಗ
ಅವಕೆಲ್ಲ ಸ್ಪರ್ಧಾ ವಿಜೇತ ಅಂತವೆಲ್ಲ ಓದ್ತಾರೆ
ಹ ಸ್ಪರ್ಧಾ ಏನ್ ಏನ್ ಮಂತ್ಲಿ ಮಂತ್ಲಿದ್ ಬರುತ್ತಲ್ಲ
ಮ್ಯಾಗ್ಸಿನ್ ಅದು ಒಂದು ಮ್ಯಾಗ್ಸಿನು ಮಂತ್ಲಿ ಮಂತ್ಲಿ ನಡೆಯುವ ಕರೆಂಟ್ ಅಫೈರ್ಸ್ ಅಂತ ಪ್ರಚಲಿತ ಗಟ್ಟ ಘಟನೆಗಳು ಅಂತವನೆಲ್ಲ ಬರೆದು ಕಳಸಿರ್ತಾರೆ ಅದರಲ್ಲಿ ನಾವ ಅದನ್ನು ಓದ್ಲೇಬೇಕು ಅದೊಂದು ಸಬ್ಜೆಕ್ಟ್ ಇದ್ದಂಗ
ಹಾ ಸ್ಪರ್ಧಾಜೇತ ಅನ್ನೋ ಒಂದ ಇದ್ದಂಗೆ ಮ್ಯಾಗಸಿನ್ ಅದು
ಮ ಸಬ್ಜೆಕ್ಟ್ ಇದ ಅದಕ್ಕೊ ಒಂದ್ ಸ್ವಲ್ಪ ಮಾರ್ಕ್ಸ್ ಡೆಡಿಕೇಟ್ ಮಾಡಿರ್ತಾರೆ
ಹ ರೀ ಡೈಲಿ ನ್ಯೂಸ್ ಪೇಪರ್ಸ್ ಕೂಡನು ಓದ್ತಿರ್ಬೇಕೇನ್ರೀ ಮತ್ತೆ ಏನಾರ
ಹೌದು ಡೈಲಿ ನ್ಯೂಸ್ ಪೇಪರ್ ಓದಿದ್ರೆ ನಿನ್ ಮ್ಯಾಗಜಿನ್ ಈಸಿ ಆಗತ್ತೆ
ಹೌದೇನ್ರರಿ
ಹಾ ಅವೇ ವಿಷಯ ಬಂದಿರ್ತಾವಲ್ಲಿ ಸ್ವಲ್ಪ
ಹಾರೀ
ಎರಡರಲ್ಲಿ ಒಂದು ಚಾಯನ್ಸ್ ಮಾಡ್ಕೊಂಡು ಓದ್ತಾರೆ
ಓಹೋ ಆತರ ಮಾಡಬೇಕೇನು
ಇವಗೂನು ಹಂಗೆ ಫಿಲಿಮ್ಸ್ ಮೇನ್ಸ್ ಇಂಟ್ರವ್ಯೂ ಅದ್ರಂಗ ಇರ್ತ
ಅದು ಯು ಪಿ ಎಸ್ ಅಲ್ರರಿ ಪ್ರೆಸೆನ್ಸ್ ಮೆನ್ಸ್ ಅಂತ ಅಂದ್ರ
ಹಾ ಯು ಪಿ ಎಸ್ ಸಿ ಅದ್ರ ಹಿಂದೆ ಅದೇ ಮಾಡಲ್ ಮೇಲೆ ಇಗುನ್ ಇರ್ತಾವೆ
ಅಂದ್ರೆ ಇದು ಈ ಕೆ ಪಿ ಎಸ್ ಸಿ ಕೂಡ ಇಯರ್ ಇಯರ್ ಮಾಡ್ತಾರ ಏನ್ರೀ
ಹಾ ಇಯರ್ಲಿ ಇಯರ್ಲಿ ಇಯರ್ಲಿ ಕರಿತಾರೆ
ಹ ಅದ್ರೊಳಗ ಏನ್ ಇದೇ ಆಗದಿಲ್ಲ ಏನ್ರೀ ಸ್ಕ್ಯಾಮ್ ಏನಾರ ಆಗುತ್ತಾ ಏನ್ ಹೆಂಗ
ಸ್ವಲ್ಪ ಸ್ಕ್ಯಾಮ್ ಆಗತ್ತೆ ಆಗದಂತಲ್ಲವ ಕಡಿ ಬೈಲಿ ಬರಲ್ಲ ಬಟ್ ಒಳಗ ಆಗ್ತಾವ
ಹೌದ ಹ ಏನು ಕ್ವನ್ಸ್ ಹೆಂಗ ಎಮ್ ಸಿ ಕ್ಯ ಸ ಹೆಂಗ ರೀ ಕೆ ಪಿ ಎಸ್ಸ ಬಗ್ಗೆ
ಕೆ ಪಸ ನೀನು ಟೀ ಅದು ಎಲ್ಲಾ ಕಾನ್ಸರ್ಟ್ ಪ್ಸ್ ಮಾಡ ನೀನ್ ಟೀ ಯಾಕ್ ಕುಡ ರೀ ಅಂತ ಕೇಳಲ್ಲ ಟೀಯಿಂದ ಉಪಯೋಗಳು ಹೆಂಗ ಅಂತ ಆ ರೀತಿ ಕೇಳ್ತಾರೆ ಆತಾರೆ ನಾವವು ಏನ್ ಮಾಡ್ತಾ ಇದ್ವಿ ಆಮೇಲೆ ನೀನು ಮೆಂಟಲ್ ಎಬಿಲ್ ಚೆಕ್ ಮಾಡ್ತಾರೆ ಸುಮ್ನೆ ನಿ ಏನ್ ತಿನ್ ಕರ್ಕೊಂಡ ಹೋಗ್ಬಿಡ್ತಿವಿ ಅಂತ ಹೇಳ್ರ ನೀನ್ ಯಾವ ತರ ರಿಾಕ್ಟ್ ಮಾಡ್ ಆಥರ ಹ ನಿಮ್ ತಂಗಿಗೆ ಎದಕ್ ಒಂದು ಒಳ್ಳೆ ಸಂಬಂಧ ಹುಡುಕ್ತಯಾ ಎದಕ್ ಕೆಟ್ಟ ಸಂಬಂಧ ಹುಡುಕಕಲ್ಲ ಅಂತವೆಲ್ಲ ಅಪ್ಲಡ್ ಕ್ವಶನ್ಸ್ ಕೇಳ್ತಾರೆ ಅದ್ರಲ್ಲಿ ಆ ಅಪ್ಲಡ್ ಕ್ವಶನ್ಸ್ ಆಮೇಲೆ ಸ್ಪೀಡ್ ಆಐ ಚೆಕ್ ಮಾಡದು ಸ್ಡ್ ಎಷ್ಟ್ ಜಲ್ದಿ ನೀನ್ ಮಾತಾಡ್ತಿಯಯ ಅಂತ
ಹ ಎಷ್ಟ್ ಜಲ್ದಿ ರಿಯಾಕ್ಟ್ ಆಕ ಎಷ್ಟ್ ಮೈಂಡ್ ಆಕ್ಟಿವಿಟಿ ಇರ್ತತಿ ನಮ್ದು ಹ ಪೇೇಶನ್ಸ್ ಎಷ್ಟ ಐತಿ ಎಲ್ಲ ಇದು ಮಾಡ್ತ
ಎಲ್ಲ ಚೆಕ್ ಮಾಡ್ತಾರ ನಿಮ್ ಕ್ವಶನ್ ಈಗ ಒಂದು ಡಿಸ್ಟ್ರಿಕ್ಟ್ ನಿಮ್ ಕೈಯಲ್ಲಿ ಇದ್ರಗಿನ ನೀ ಆ ಡಿಸ್ಟ್ರಿಕ್ ್ಟ ಹೆಂಗ್ಮ್ ಚೇಂಜ್ ಮಾಡ್ತಯ ಒ ಡೆವಲಪ್ ಮಾಡ್ತಯ ಜನ ಈಗ ಒಬ್ ಒಬ್ರು ಒಬ್ಬ ಒಂದೊಂದ ರೀತಿ ಮೈಂಡ್ಟ್ ಇತ್ತೆ ಜನಕ್ಕೆ ಅವ್ರ ನಲ್ಲ ಮ ಟನ್ ಮಾಡ್ಬೇಕಲ್ಲ ನೀವು ಒಬ್ಬೊಬ್ರು ಏನ ಸರಿ ಮಾಡಿಲ್ಲ ಅಂತ ಬಂದ್ ಬಯರ್ ಇರ್ತಾರೆ ಈಗ ನೀನು ಅವ್ರನು ಕೂಲ್ ಮಾಡ್ಬೋ